ಗುಡ್, ಗುಡ್ ಇವನಿಂಗ್, ರಾಜುಗೌಡ! ....
ಗುಡ್, ಇ, ಶುಭ ಶುಭ ರಾತ್ರಿ ಮಲ್ಲಿಕ್? .. ಅರ್ಜುನ್, ಶುಭ, ರಾತ್ರಿ, ಶುಭ, ರಾತ್ರಿ, ಆಗಿದೆ, ಇವಾಗ? .. ಈಗ ಏನೋಪ, ಶುಭ ಸಂಜೆನೂ ಶುಭ ರಾತ್ರಿನೋ? ... ಮತ್ತ ಊಟ ಊಟ ಆಯ್ತಪ್ಪ ನಿಂದ
ಹ್ಮ್, ನಂದು ಆಗಿಲ್ಲಪ್ಪ? ..
ಮಾಡಿಲ್ಲ? ..
ನಾವು, ಮಾಡಿದ್ದೀವಿಪಾ? ...
ಯಾಕ, ಮಾಡಿದವರಿಗೆ ಗೊತ್ತಿಲ್ಲ? ..
ಕೆಲ್ಸ, ಇದೀವು ಕೆಲ್ಸ! ಇರ್ತದೆ, ಒಬ್ಬರು, ಕರೆದರೆ, ಹೊಂಟಾಗ್ಬಿಟ್ರಿ? ....
ಮತ್ತೆ, ರಾತ್ರಿ ಊಟನು, ಮಾಡ್ತಿ? ....
ಆಡ್ಮಕ್, ಅಲೇ, ಚುಡೋ! ವೈಟ್ ಹಕೋಬೇಕು ಮತ್ತೆ, ಏನ್ ಮಾಡದು? ...
ಚೂ, ಚೂಡಾವ! ಹ, ನಾನು, ಬರ್ತೀನಿ! ... ಹಾ, ಏನುಅನುತ್ತ, ಅಂದಿ, ಊರು, ಲಕ್ಷ್ಮಿ, ಅನುತಾಂಧಿ? ..
ಗೋವಾ, ಆವಾ! ಸೆಂಗಲ್, ಉಂಡಿ, ಆವಾ? ...
ಹ್ಮ್, ಸೆಂಗಲ್, ಉಂಡಿ, ಮತ್ತೆ? ...
ಪಾಪಾಡವಾ? ..
ಹೂ, ಪಾಪಡ್ ಹ್ಮ್ ಮತ್ತೆ? .
ಏ, ಡ್ರೈಫ್ರೂಟ್ಸ್, ಅಲ್ವಾ, ಅಯ್ತು? ...
ಡ್ರಿಫ್ಯೂಟ್ಸ್, ಅಕುತಾನ, ಅವ? ....
ಹ್ಮ, ಏನು ಇಲ್ಲಪ್ಪ? .. ಮತ್ತತ್, ನಿಮ್ದೇನು, ಎಲ್ಲಿದ್ರೆ! ನೀವು ಹಾಸ್ಟೆಲ್, ಓಡಾಡ್ತೀರ! ಏನು? ...
ಹ್ಮ್ ಊಟ ಆಯ್ತು! ಊಟಕ್ಕೆ, ಕಂಡ್ರೆ, ಚಪಾತಿ, ಹಾಕಾಧು! .. ಪಲ್ಯ, ಮತ್ತ ಗೋಬಿ ಪಲ್ಯ, ಅನ್ನ ಸಾರು, ಕೊಟ್ರ? .. ಊಟ ಉಂಡು, ಊಟ ಉಂಡು ಈಗ ವಾಕಿಂಗ್, ಹೊಂಟತಾನ? .. ಇದು ನಡೆದಾಡತು! ಕಾಲೇಜ್ ತನ ವಾಂಟು? .. ಮತ್ತೆ ಏನಂತೆ? ... ಹ್ಮ್, ಎಂತಾ, ಇವನ ಕಟ್ಟಿನ ನಾಡಿದ್ದಾಧೆ? ..
ಹ್ಮ್ ಎಲ್ಲೋರ್ದ ಎಲ್ಲಣ ವಂದಲ್ಲ ಒಂದ ದವರುತ
ಇದು ನೀವ ನ್ ಮಾಡತ್ತರಿ ಈಗ
ನಾವು ಹುಟ್ಟಿದಬ್ಬ ಮಾಡ ಇಲ್ಲಿ ಒಬ್ರದು ಇಲ್ಲಿ ಯಾರೋ ಧರ್ಮ ಅಂತಾರ ಇ ಕಾಲೋ ಜಮ್ಮುನು ಮಪರ
ಹಲ ಜಾಮಪ ಹ್ಮ
ಮತ್ತ
ಮತ್ತೆ ಅವಲ್ಪ ನೀನ್ನೇ ಆಗ್ಬೇಕು
ಇನ್ನೊಂದು ಹತ್ ಹದನಂದ ಹತ್ ನಾಲ್ಕು ನಿಮಿಷ ಇ ಮುಚ್
ನಾಲ್ಕ ಮ ಕಮಸ್ತಾರ ಹ್ಮ್ ಎಂಟು ಇಪ್ಪತ್ತರ ಅದಲೈ ನಾ ನಾಲ್ಕು ನಿಮಿಷ ನಾಕ್ ನಿಮಿಷದ ಬರ್ತಾಡೆ ಮಾಡ್ತರಿ ಹುಟ್ಟಿ ದಬ್ಬ ಮಾಡ್ತರಿ
ಕೇಕಯದಾಗಲ್ಲ ನಾಕ ನಿಷನಾಗ ಬಡ್ಡರ ಬಿಡುವ
ಹ್ಮ್ ಉಟ್ಟ್ ಹೊಬ್ಬ ಮಾಡ್ಬೇಕು ಒ ನಾಲ್ಕು ನಿಮಿಷ ಆಗಲ್ಲ ಅವ್ನಿಗೆ ಅವ್ನಿಗೆ ಹೇಳ್ರರು ನೀವ ಯಾರಪ್ಪನ ಹೆಸರನು
ಅವನು ಪಾಪಿ ದಿನಾ ಕೇಳ್ತಾನ ದಿವಾ ದಿನ ಕೇಳ್ತಾನೆ ಆಡ್ದನ್ ದಿನಾ ಹೆಂಗಗೆೇತಾನ ಅವನು
ಆಯ್ತು ವಾಡನ ಏನ್ರ ಹೇಳದ ಕಂಪ್ಲೇಂಟ್ ಮಾಡ ಮುಗ್ದೇ ಬಿಡುತ್ತ ಹ್ಮ ಇನ್ನತ್ತ ಎಂಟಕ್ಕೆ ಮುಸ್ತಾರ ಹ್ಮ್ ಅದೇ ಮತ್ತೆ ಎಂಟಕ್ ಮುಚ್ಚಿ ಬಿಡ್ತನ್ ಮತ್ತೆ ನಿನ್ ಮೇ
ಹ್ಮ್ ಹ್ಮ್ ನಾಳದಯ್ತು ಊಟಕ್ಕಾಯಗಿಟ್ಟು ಕಟ್ಟೆ ಹೊರ ಹೋದು
ಹ್ಮ್ ಗಟ್ಟ ಗಿಟ್ಟ ಕಟ್ಟವರೆಕು ಮತ್ತ ನೋಡದ ನಕ್ಷತ್ರ ಎತ್ರ ಕಾಣುತ್ತೋ ಎ ನಕ್ಷತ್ರ ಕಾಣತ ಎಲ್ಲ ಅಲ್ಲಿ ಹ್ಮ್ ಬಾ ನಕ್ಷತ್ರ ಸ ಇ ಚಂದ್ರ ಚಂದ್ರ ಅಂತ ಹತ್ರ ಬಂದ ಅಲ್ಲ
ಹ್ಮ್
ಹ್ಮ್ ಇಲ್ಲ ಏನು ಗಿಡ ಬಾಳ ಗಿಡ ಮರ ಮತ್ತ ಹ್ಮ್ ಏನಪ್ಪ ಮತ್ತ ಮತ್ತೆನಪ್ಪ ಬಿಲ್ಡಿಂಗ್ ಅಂತ ಕಖಂಡಪುಟ್ಟಾವಲ್ಲಿ ಹ್ಮ್ ಹ ಶುರುಲ್ಲ ಹ್ಮ್ ಮತ್ ಮತ್ತೇನಂತೆ
ನಲ್ಲಪ್ಪ
ಹ್ಮ್ ನಮ್ದೇನಲ್ಲ ನಾ ನೀವೇ ಹೋಗಕ್ಕೆಲ್ಲ
ಮಾನ್ಯ ಹೋಗಂದಪ್ಪಾ ಒಂದ್ ವಾರ ಹೋಗಂದಪ್ಪಾ
ಹ್ಮ್ ಸುಟ್ಟಿತಾನ
ಹ್ಮ್ ರಜೆ ಕೊಟ್ಟ ರಾಜಜೆ
ರಜೆ ಕೊಟ್ಟಿದ್ರನು ಎದರ್ ಸಲದ ರಜೆ ಕೊಟ್ಟಿದ್ರ
ಅವರು ಎನ್ ಎಸ್ ಎಸ್ ಎಲ್ಲಾ ಸಹಬಂದಿಗಳೆಲ್ಲಾ ಕ್ಯಾಂಪಿಗೆ ಹೋಗಿದ್ರು ಬಂಡೆ ಬ
ಹ್ಮ್ ಅದಸ ನಿಮ್ಮ ಸುಟ್ಟಿ ನೀ ನೀನ್ ಯದ ಕರ್ಕೊಂಡ ಹೋಗಿಲ್ಲ
ನಾವು ಎನ್ ಸಿ ಸಿ ನ್ಯಾಷನಲ್ ಕ್ರೆಡಿಟ್ ಕ್ರಾಪ್ಸ್ ಅವರು ನಾವು
ಹ್ಮ್ ಹ್ಮ್ ಹ್ಮ ಹ್ಮ್ ನಿಮ ಬೇರೆ ಕಂತನು
ನಮ್ ಬಳ್ಳಾರಿಗೆ ಮುಂದಿನ ತಿಂಗಳು ಹತ್ತನೇ ತಾರೀಕದ ಹಬ್ ದಿನ ಹಬ್ನ ದಿನದ
ಹದ್ದು ನ ಬಳ್ಳಾರಿಗೆ ಹೋತ್ರ ಬಳ್ಳಾರಿ ಜಿಲ್ಲೆ
ಹ್ಮ್ ಬಳ್ಳಾರಿ
ಜಿಂದೆ
ಹ್ಮ್ ಅಲ್ಲಿ ಆಹಾರ ಬಾರಿ ಕೊಡ್ತ ರ ಒಂದ ದಿನ ಒನ್ ಟೈಮ್ ಚಿಕನ್
ಇಲ್ಲಿ ಇಲ್ ದಿನ ಚಿಕನ ಇಲ್ಲಿ ಚಿಕನ ಎಲ್ಲಿ ಕೊಡದೆೇ ಇಲ್ಲ ಇಲ್ಲಿ ಎನ್ ಸಿಸ ಇದಿದಾಗ ಹಲ್ಲ ಚಿಕ್ಕನ್ ನಿಮ ನಿವಾಗತ್ರ
ಅಲ್ಲಿ ಚಿಕನ್ ಮತ್ತ ಬಯಾಣ ಅ ಇ ಹತ್ತಿ ಕೊಡ್ತಾರ
ತತ್ತಿ ತತ್ತಿ ಹ್ಮ್ ಅವೆಲ್ಲ ಕೊಡ್ತಾರ ಬಿಡ
ಬಲ್ಸ
ಹ್ಮ್ ಕೊಡ್ತಾರ ನಿಮ್ಗೆ ಎಲ್ಲ ಇದ ಎನ್ ಸಿ ಸಿದವ್ರರು ಬಾಳ ಫೆಸಿಲಿಟಿ ನಾನು ಮಾಡ್ಬೇಕ ಅಂದಪ್ಪ ಆ
ಹ್ಮ್ವು ರೆಕಮೆಂಡ್ ಹಚ್ಚಿ ಬಂದ್ವ ಮಿ ಹ ಹ್ಮ್ ಅದ್ರಂತ ಸಿಮ ಸೀಟ್ ಹೋಯ್ತದೆ ಎಮ ಸೀಟ್
ಮತ್ತನ್ ಮಾಡಕ್ ಬರ್ಲ್ಲ ಹ್ಮ ಮತ್ತೆ ಹ್ಮ್ ನಳೆಯ ಜಮಾವ ರಾತ್ರಿ ಏನ್ ಬರಲ್ಲ ಸುಮ್ಮ್ ಹೋದ ಕ ಹೇಳಿ ಇಟ್ಟ ಅಪರ ಏನ್ ಒಂದ್ ಒಂದ ಕ್ಲಾಶಿಗೋಗಿಲ್ಲ ಏನು ಮಾಡಿಲ್ಲ
ಅದೇ ಅದಲ್ಲಾ ಕ್ಲಾಸ್ ಒಲ್ಲಾದ ಟಾಪ್ ಓಡಿತೀರ
ಎಲ್ಲಿ ಟಾಪ್ ಒಡ್ತೆನೋ ಮೇಡಮ್ ಮೇಡಮ್ಗೆ ಒಂದ ಕ್ಲಾಸ್ಗಿಲ್ಲ ಹೆಂಗ ಅ ಕೋರ್ಸ್ ಯಾವ್ದ ನಾಲ್ಗಿ ಯಾವ್ದ ಎಕ್ಸಮ್ ನನಗೆ ಗೊತ್ತಿಲ್ಲ ನೀ ಹೇಳಿದ್ಮಾಗ ಗೊತ್ತಾಯ್ತತ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅದಪ್ಪಾ ಅಂತ ಹೇಳಣ ನನಗ್ ಗೊತ್ತಾಯ ಇಲ್ಲಾಂದ್ರೆ ಅದು ಗೊತ್ತಾತಿರ್ಲಿಲ್ಲ ನಾನಗ ಹ ಮತ್ತ ನಿಮ್ದು ಎಗ್ಜಾಮ್ ನಾಳಗ್ಯಾನ
ನಮ್ದು ನಾಳೆನರಪ್ಪಾ
ಹ್ಮ್ ಉದಿ
ಲ್ಲ ಈಗ ಹೋಗಬೇಕ ಹೋಗ್ಬೇಕಣ ಏನ ಹೋಗಿ
ಇ ನೋಡ್ಸಿ ಇಡ್ ಬಿಟ್ರ ಏನಲ್ಲಾ ಗ್ರೂಪ್ದಾಗ
ಗ್ರೂಪ್ ನ ಬಡ ಡೌನ್ಲೋಡ್ ಮಾಡೀಲ್ಲ ಬಿಟ್ರಡಾವ ಡೌನ್ಲೋಡ್ ಮಾಡಿಲ್ಲ
ಹ್ಮ್ ಬಿಟ್ಟಾರಲ್ಲ ಎಲ್ಲರು ಗುಂಪದಾಗ ಹ್ಮ್ ನೋಡುತ್ತೆ ನಾನು ಇವತ್ತು ನೋಡತೀನಿ ನೋಡ ಡೌಲೋಡ್ ಮಾಡಬೇಕು ಹೆಂಗರ ಮಾಡಿ ನೋಡಕ್ ಸುಮ್ಮ್ ಎಲ್ಲ ಪಾಸ್ ಆಗ್ಬೇಕು
ಹಾ ಪ ಪಾಸ ಅಗ್ಬಾಕೊ ದೋಸ್ತ ಪಾಸ್ ಅಧ್ರನಾ ನಮ್ ಆಟ ಎಲ್ಲ ಬ್ಯಾಗ್ ಮೇಲೆ ಬ್ಯಾಗ್ ಬಳ್ಕೋದ ಕುೂರ್ತ
ಹ್ಮ್ ಅದೇ ಒ ಆಷ ಆಗು
ಹ್ಮ್
ಮತ್ತಲ್ಲ ಇಲ್ಲಾಂತರ ನೇಚರ್ ಬಾಳ ಚಲೋ ಅದ
ಹ್ಮ್ ಅಗ್ರಿಕಲ್ಚರ್ ಮಾಡಿ ಮತ್ತ್ ನೇಚರ್ ಚಲೋ ಅದ ಹಂಗ
ಹಾಗ ಕೃಷಿ ಕೃಷಿ ವಿದ್ಯಾರ್ಥಿಗಳು ಕೃಷಿಗಳು ಕೃಷಿಕರುನು ಮುಂದಿನ ಕೃಷಿಕರು ಗಿಡ ಗಿಡ ಹ್ಮ್ ನಮ್ದ ಒಂಬತ್ತುವರೆಗ ನಮ್ದ
ಹಾ
ಒಂಬತ್ತುವರಿಗೆ
ಅ ಈ ಪಾಡಲ್ ನಿಮ್ದೆ ಏನೋ ತಾಸ್ ಅದಾ
ಹ್ಮ್ ಹ್ಮ್ ಹ ಒಂದ್ಥಸ ಆದ್ ನಾವ್ ಈ ಸೋಮ್ ಸುತ್ತಾಡಕ್ ಮವ ಸ ತಡಿಕಸಂದು ಭಟವ
ಹ್ಮ ಇದು ಸರ್ಕಾರಿ ಇದು ನಾಷ್ಟ ದವಾಖಾನಿ ಎದುರ ಕುತ್ತನಿ ನೋಡಣ
ಹ್ಮ್ ನಾವಿಲ್ಲಿ ಸುಮ್ನೆ ಇಲ್ಲಿ ಹೊರ ಮಂದಿ ಹೊರತವಿ
ಹ್ಮ್ ಹ್ಮ್
ಏ ಇದು ದೊಡ್ಡ ಇದಾವಪ್ಪಾ ದೊಡ್ಡದು ಹ ಇ ಕ್ಯಾಂಪಸ್ ದೊಡದು ಅದಾ ನಮ್ಮ ಹಚ್ ಓ ಡಿ ದಾ ಅಲ್ಲಿಂದೂ
ಹ್ಮ್
ನಡುದ ನಮ ಮುನ್ನೂರ ಎಕರೆ ಏನೋ ಅವನ್ ತಪ್ಪ
ನಮ್ದು ಒಂಬೈನೂರ ಎಕರೆ ನಿಮ್ಗೆ ತಾ ಹಾ
ತನ್ನಿ ಇರ್ಬೇಕ ನಿಮ್
ಹ್ಮ್ ಅರ್ ಸನಯ ಆಯ್ತು ಮತ್ತ ಓಕೆ ಇದು ನೇಚರ್ ರಾ ಇದು ಹೊರಗೆಲ್ಲ ಜೋಗಪಾಲ್ಸ ಗಿಕ್ ಪಾಲ್ಸ ಹ ಮತ್ತ ಸ್ವಿಮ್ಮಿಂಗ್ ಪೂಲ ಕೆನ್ನೆಲಗ ಹ್ಮ್ ಕೆನಾಲ ಅದ ಎಲ್ಲ ಅದಾ ಕೆನ್ನಾಲದಾಗ ನೀರ್ ಹರಿತವವು ಡ್ಯಾಮ
ಏನೆನೋ ಹರಿತಾರ ಒಬ್ಬೊಬ್ಬರು
ಹ್ಮ್ ಏನಿಲ್ಲ ಗಿಡ ಹಪ್ಪಡ ಅಲ್ಲಿ ಯಾವ್ಯಾವ ವೆರೈಟಿ ಯಾವ್ಯಾವ ವೆರೈಟಿ ಗಿಡ ಅವು
ಅಲ್ಲಿ ಮ್ಯಾಂಗೋ ಮ್ಯಾಂಗೋ ಅವಾ
ಮಾವಿನಕಾಯಿ ಮಾವಿನಕಾಯಿ ಗಿಡಾವನು
ಮಾವಿನಣ್ಣಾವ
ಹ್ಮ್
ಮತ್ತ ಹೂ ಹೂಗಳು ಅವಲ್ಲಿ
ಹ್ಮ್ ಕಾಲೇಜ್ ದುರಂತ ಹಾ ಮತ್ತ
ಮತ್ತ ಆಯ್ತಪಾ ಮತ್ತ ಅದೇ ಆಟೋ ಶೋಕ್ ಇದು ಗಾರ್ಡನಿಂಗ್ ಅಪ್ಲೈ ಮಾಡಾರ ಶೋ ಇದು ಮತ್ತೆ ನೀವು ಬಂದ್ರೆ ತೋರ್ಸಲಕ್ಕ
ಹಾ
ಹ ಹಾ ಜೋಗ ಫಾಲ್ಸ್ ಅವ ಮೇನ್ ಜೋಗ ಫಾಲ್ಸ್ ಅದು ಎವರಿ ಈವೆಂಟಿನ ಆಟ ಚಲೋ ಮಾಡ್ತಾರ
ಹ್ಮ್ ಇವೆಂಟದ ಇದು ಹಾ ಪ್ರೋಗ್ರಾಮ್ ಇದ್ದಾಗಟೆ ಕಾರ್ಯಕ್ರಮಗಳ ಇದ್ದಾಗಟೆ ಇದು ಇವ ಅವನು ಸ್ಪ್ರಿಂಕ್ಲರ್ ಅವ ಅಂದ್ರ ನೀರ್ ಜಿಗಸ್ತದ ಜಿಗ್ ಹ್ಮ್ ಹ್ಮ್ ಆದ ಅಟ್ಟೆ ಚಲ ಮಾಡ್ತಾರ ನಮ್ ಕಡೆ ಇಲ್ಲಿ ಇದು ಬಾಳಿಕೆ ಗಿಡವ ಮಾವಿನಕಾಯಿ ಗಿಡ ಅವ ಮತ್ತ ಮತ್ತೆ ಅವಪ್ಪ ಸೀತಾಪಲ್ಕಾಯಿ ಗಿಡ ಅದವು ಇನ್ನ ಬಾಳ ಅದಾವ ಗಿಡ
ನಂದ್ರ ಆಯ್ತು ಹೊರಗೆ ಹೋಗೊ ಹೊತ್ತಲ್ಲಿ ಅಲ್ಲೇ ತಿನ್ಬೇಕು ಚಂತನ
ಇಲ್ಲೇ ತಿನ್ನೋದು ಇಲ್ಲೇ ಮಕ್ಕಳುದು ಹ್ಮ್ ಆಟೋದ ಮೈದಾನ ಅಂತ ಬಾಳದ ಆಟೋ ಮೈದಾನ ಬಾಳ್ ದೊಡ್ಡದದು ಹ್ಮ್ ಮತ್ತ
ಮತ್ತೆ
ಮತ್ತೇನಪ್ಪ ನೀನೆ ಹೇಳ್ಬೇಕ ಎಲ್ಲಾ ನಿಂದೆ
ಬರ್ತಿವಿ ನಾವು ಏನಾರೆ ಇವೆಂಟ್ ಗಿವೆಂಟ್ ಈ ಸಲ ಬಿಡಲ್ಲ
ಹ್ಮ್ ಅಲ್ಲಿ ಬರಬೇಕು ಬರ್ಬೇಕು ಬರ್ಬೇಕು
ಹ್ಮ್ ಹ್ಮ್ ಸೆಕೆಂಡ್ ಇಯರ್ ಕ ಯಾವಾಗ ಹೋಗ್ತೀರಾ ಈಗ
ಸೆಕೆಂಡ್ ಇಯರ್ ಕಾಯ್ತನು ಇನ್ನೊಂದ ಈ ಈಗ ಈಗ ಮ ಎಟಪ್ಪ ಅರ್ಧ ಮುಗ್ಡೋಗಿದೆ ಚಕ ಇದು ಎರಡು ಎರಡನೇ ಎಕ್ಸಾಮ್ ಹಾ ಇನ್ನೊಂದ ಎರಡು ತಿಂಗಳಗ ಮುಗಿತದಾ ಎರಡ್ ತಿಂಗಳಾಗ ಮತ್ ಮತ್ ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ ಆಗಣ ಇ ಸೆಕೆಂಡ್ ಇಯರ್ ನ ಹೋಗಷ್ಟಕ್ಕೆ ಬರ್ತಾರ ಹುಡುಗರು ಹುಡುಗರು ಬರ್ತಾರ ಹಂಗ ಇಂಗ ಮುಗ್ದ ಬಿಡತ್ ನೋಡು ಒಂದ್ ವರ್ಷ ಮುಗಿತ ದ ಎಲ್ಲರ್ಗು
ಹ್ಮ ನಮ್ದ ಏನ್ ಹೊಂಟ್ರ ನಡ್ರ ನಿಮ್
ಇದೇನ್
ಹ್ಮ
ಕುಲಪತಿ ಡಿನಲ್ಲ ಕುಲಪತಿ ಹ್ಮ ಕುಲಪತಿ ಅವರು ಹ್ಮ್ ಕುಲಪತಿ ಅವರು ಹೊಂಟಾರ ಮತ್ತ್
ಹ
ಮತ್ತೇನಂತೆ
ಏನ್ಲ್ಪ ಎಲ್ಲಾ ವಾತಾವರಣ ಚಲೋದ ಹ್ಮ್
ಹ್ಮ ಹ್ಮ್ ನೋಡು ಗೇಟ್ ಹಾಕ್ಯಾರ ನೋಡ್
ಹೋತ್ತಿವಪ್ಪ ಗೇಟ್ ಹಾಕರ್ ಹೋಗ್ ಬೇಕ್ ಈಗ ಒಳಗೆ ಕೂತ್ತಿವಿಗ ಬಾರ್ಡರ್ನ ಕೂತ್ತಿವಿ
ಹ್ಮ್ ಸ ಸರ್ಕಾರಿ ಆಸ್ಪತ್ರೆ ಏನಂತದ ಒಳಗದ ಇ ಕ್ಯಾಂಪಸ್ ಒಳಗದ
ಸರ್ಕದ ಆಸ್ಪತ್ರೆ ಎಲ್ಲಾ ಒಳಗೆ
ಹ್ಮ್ ಆಯ್ತು ಆಯ್ತು ಮತ್ತ
ಹ ಸೆ
ಅತ್ತ ಮೊಲ ನಾ ಈಗ ಸ್ವಲ್ಪ ನಿಮ್ ಗೇಟ್ ಹಾಕ್ತಾರ ನೋಡು ಹೋಗು ಆಮ ಆಮೇಲೆ ಹಚ್ತವ
ಹ್ ಪ್್
ಹ್ಮ